ಹಲೋ
ಹ ಕ್ತರಾಮ ಸರದ
ಹಾ ಊಟ ಆಯ್ತು ಶರತ್ ನಿಂದ
ಹ್ಮ್ ನಂಗಾಯ್ತು ಮಪಾ ಎಲ್ಲಿ
ಹೇ ಇಲ್ಲ ಊರಾಗಿದ್ದಪ್ಪ
್ಮಮ್ಮ ಸತಿಗ ಊರಿಗೆಗ್ ಹೋಗಿದ್ದಿ ಹಾಸ್ಟೆಲ್ ಬಿಟು
ಹ್ಮ ಹಾಸ್ಟ್ಲ್ಗ ಇಲ್ಲಿ ಈಗ ಅದು ಒಂದಚೂರು ಹೊಲ್ದಾಗ ಕೆಲ್ಸಿತ್ತು
ಹ ಹಾ
ಅಂಗ ಊರಿಗೆ ಬಂದೆ
ಹದ
ಹ್ಮ್ ನೀವಾಗಲ್ಲ ಅವ್ರರಿಗೆ
ಹುಡುಗೀ ಹೋಗಿಿಲ್ಲಪ್ಪ ಇವಾಗ ಎಕ್ಸಾಮ್ ನನ್ನ ಡಿಗ್ರಿ ಹೂ ನಮಗೆ ಆರ್ಬಿಟ್ಟು ಹ್ಕು
ಏನ್ ಮಾಡಿ ಕೋರ್ಸ್
ಹ ನು ಇದು ಮಾಡೆ ಬಸ್ ಬಿ ಎಸ್ಾಗ ಇದು ತೊಂದನ್ನ ಮ್ಯಾಥಮೆಟಿಕ್ಸ್ ಫಜಿಕ್ಸ್ ಆಯ್ತ ನ ಒಂದ ಎರಡು ಮೂರ್ ಪೇಪರ್ ಲಷ್ಟಟೈಮ
ಹ್ಮ್
ಆಯ್ತ ಎಕ್ಸಾಮ್ ಬರ್ದೇನಾದ್ರ ಆಯ್ತು ಊರಾಗಂದು ಆರ್ ತಿಂಗಳ ಇಂಟರ್ನ್ಶಿಪ್ ಆಗ್ತಾರಂತ ಆದ್ರ ಪ್ರೈವೇಟ್ ಕಾಲೇಜ್ ಮಾಡಿವಲ್ಲ ಒಂದ್ ಆರ್ ತಿಂಗ್ಳ್ ಇದಾರೆ ಪ್ರಾಕ್ಟೀಸ್ ಆಗ್ತಾರೆ ಇವಾಗ
ಅದಾ ಮತ್ ಮುಂದ್ ಏನ್ ಮಾಡಕಂತ ಮಾಡಿದ್ರೆ ಈ ಕೊರ್ಸಲ್ಲ
ಹ ಹಾ
ಒನ್ ಟು ಫಿಫತ್ ಅರ ಅಕಂದ್ರೆ ಹೈಸ್ಕೂಲ್ ಅರ ಹೇಳ್ಬೋದು ಮುಂದೆ ಟ ಮಾಡಿ
ಅದೇ ಈಗ ನ ನಮ್ಮ್ ಮನ್ಯಾಗ ಇಬ್ಬರು ಹುಡುಗರು ದಾರ ಮೊನ್ನೆ ಇಬ್ಬರ ಪಿ ಯು ಸಿ ಪಸ್ ಆ್ಯದ ಒಬ್ಬಂದು ಫಸ್ಟ್ ಪಿಯುಸಿ ಒಬ್ಬ ಸೆಕಂಡ್ ಪಿ ಯು ಸಿ ಪಸ್ ಆ್ಯನಾ
ಹ್ಮ್
ಒಬ್ಬಂದ ಏಟಪ್ಪಾ ಏಟಿ ಫೋರ್ ಏನ್ ರಿಸಲ್ಟ್ ಆಗ್ಯದ ಮತ್ತ ಅವನಿಗೆ ಯಾವ್ದು ಕೋರ್ಸ್ ಮಾಡ್ಸ್ಬೇಕ್ ಗೊತ್ತಾಗ್ಲ ನಮಗ
ಹ್ಮ್ ಇಲ್ಲ ಟೆಂತ್ ಆ ಬಂದು ಏಟಿ ಥತ್ರೀಗ ಅದ
ಹ್ಮ್
ಏಯ್ಟಿ ತ್ರೀ ಪಾಯಿಂಟ್ ಸಿಕ್ಸ್ಟಿ ಏ ಏನ್ ಆ ಅದಕ್ಕೆ ಏ್ಟ ಫೋರ್ ಅಂದ ಇನ್ನೊಬ್ಬೊಂದು ಪಿ ಯು ಸಿ ನೈನ್ಟಿ ಏನ್ ಆಗ್ಯದ
ಹ್ಮ ಏನ್ ಮಾಡೆ ನಾವ
ಪಿಯುಷಿ ಸೈನ್ಸ್ ಮಾಡಿದ್ದ
ಸೈನ್ಸ್ ಮಾಡಿದಂದ್ರೆ ನೀಟ್ ಓದಸ್ ಅಲ್ಲ ನೀಂದ್ರ ಒಂದ ಎರಡ್ ವರ್ಸಲ್ಲ ಅಂಕ ಮಾಡಂದ್ರ ಆರಾಮಾಗ್ ಎಂ ಬಿ ಬಿ ಎಸ್ ಸೀಟ್ ಮಾಡ್ಬೋದ
ಹ್ಮ್ ಹ್ಮ್ ಓದ್ಬೇಕಲ್ಲಪ್ಪಾ ಹುಡುಗ ಒಂಚೂರು ಮಡ್ಡನ್ಗತ್ ನೋಡ
ಇಲ್ಲ ಒಂದ್ ಎರಡು ಎರಡ್ ವರ್ಷ ಒ ಒಳ್ಳೆ ಕೋಚಿಂಗ್ ಸೆಂಟ್ರಿಂದಾವ ಅಂದ್ರೆ ಕಾಸ್ಟ್ ರಿಸರ್ವೇಶನ್ ಸಿಗ್ತವ ಈಗಾದ್ರಾಗ ಬಾಳ ಕಾಪಿಟೇಷನ್ ಇಲ್ಲ ಎಂ ಬಿ ಬಿ ಎಸ್ ಯಾರು ಓದಲ್ಲ ನ ಕೆ ಸಿಟಿ ಬ್ಯರೆದ ಯಾವ ಇಂಜಿನಿಯರಿಂಗ್ ಅತ್ತಿ ನರ್ಸಿಂಗ್ ಮತ ರಿ ವೆಟ್ರನರಿ ಬಿ ಫಾರ್ಮ್ ಎಂ ಫಾರ್ಮ್ ಇಥವ್ ಮಾಡ್ತಾರ ಕಾಮನ್ ಆಗಿ ಎಲ್ಲಾ ಕರ್ನಾಡದೊರ್ ಅದೇ ಮಾಡ್ತಾರ ನರ್ಸಿಂಗ್ ಅದು ನೀಟು ಯಾರು ಮಾಡಲ್ಲ ಸೆಂಟ್ರಲ್ ಗೋರ್ಮೆಂಟ್ ಆತದ ಅದ್ರಾಗ ಎ ಬಿ ಬಿ ಎಸ್ ಅದಂದ್ರೆ ಬಡ್ ಡಾಕ್ಟರ್ ದೊಡ್ಡ ಕೋರ್ಸ್ ಅಂದ ಯಾರು ಓದದಲ್ಲ ಆರಾಮ್ ಸ್ವಲ್ಪ ಕಡಿಮೆ ಮಾಸನಲ್ಲಿ ಬರ್ತದೆ ಚೆನ್ನಾಗಿ ಒಂದ್ ವರ್ಷ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಕುಂತ್ ಓದ್ಬೋದು ಆರಾಮ್
ನಮ್ಮ್ ಹುಡುಗ ಏನಂತದ ನಾನು ಇದು ಮಾಡ್ತಿ ಯಾವ್ದಪ್ಪ ಆ ಅಗ್ರಿಕಲ್ಚರ್ ಮಾಡ್ತೇನ ತವಾ ಅಂತಾನ
ಅವನ್ ಇಂಟ್ರೆಸ್ಟ್ ಇತ್ತ ಅದೆ ಮಾಡ್ಬಿಡ್ ನೋ ಪ್ರಾಬ್ಲಮ್ ಅದ ಏನ್ ತೊಂದರೆ ಆಗದಿಲ್ಲ ನಿಮಗೆ ಹಕ ಇಂಟ್ರ ಮುಂದ ಲೈಫ್ ನಲ್ಲಿ ಅದ್ರ ಮ್ಯಾಗ ಇಂಟ್ರೆಸ್ಟ್ ಕೊಟ್ಟ ಚೆನ್ನಾಗಿ ಶಾಲರಿ ತಗೋಬಹದ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡ ಗೌರ್ಮೆಂಟ್ ಜಾಬ್ ಆಗ್ಬಹುದು
ಅದ್ರಲಾಗ್ ಏನ ಆತ ಗವರ್ನಮೆಂಟ್ ಜಾಬ್ ಆಗಿತಿ ಕೆಲ್ಸರ ಒಳಗೆ
ಹ್ಮ್
ಅದೊಳಗ ಗವರ್ನಮೆಂಟ್ ಜಾಬ್ ಅ್ರ
ಹಾತ ಲ ಸರ್ ಅಂದ್ರೆ ಕೃಷಿ ಆಫೀಸರ್ ಅಂತ ಇರ್ತಾರ ಈಗ ದೊಡ್ ದೊಡ್ಡ ಇಲ್ಲಿಯಾರ ಎಪಿ ಎಂ್ ಸಿ ಆಗ ಆಫೀಸರ್ ಇರ್ತಾರ ನೋಡಿ ಈಗ ಈಗ ಒಂದ್ ಯಾವವುದೇ ಬೀಜದ ಬಗ್ಗೆ ನೀ ಕೇಳ್ಬೇಕಂದ್ರ ಕೃಷಿ ಆಫೀಸರ್ಗೆ ಹೋಗಿ ಕೇಳ್ಬೇಕ ಆಗ್ತಿಲ್ಲ
ಹಾ ಹೌದೌದು
ಹ್ಮ್ ತಪತ್ರರ ಆಬೋದ
ಅವ ಅಗ್ರಿಕಲ್ಚರ್ ಮಾಡ್ತಾನಂತ ಹತ್ರ ನಾವಿದ್ರ ಬೇಾರ ಯಾವ್ ಮಾಡಡಪ್ಪಾ ಅಗ್ರಿಕಲ್ಚರ್ ಬೇಡ
ಹ್ಮ
ಸುಮ್ ಎಂ ಬಿ ಎಸ್ ಮಾಡತತ್ತತಿವಿ ಏನ್ ಮಾಡ್ತಾನ ನೋಡ್ಬೇಕಪ್ಪದ ತಿಳಿಯಲ್ ಹುಡುಗರಿಗೆ ಮನ್ಯಾಗ ಹೇಳ ಕಡಲ್ಲಿ ಅವರು
ಹ್ಮ್
ನಾವಂತೂ ಬಿ ಎ ಮಾಡಿ ಹಾಳಾಗಿವ ಯದಕ್ಕರ ಬಿ ಎ ಮಾಡಿ ಮನ್ಷ್ಯ ಐತಿ
ಇಲ್ಲೋ ಬಿ ಎ ಮಾಡಿದ ಯಾಕ ಇ ಇಲ್ಲ ಎಫ್ ಡಿ ಎ ಓದ್ಬೋುದು ಎಸ್ ಡಿ ಎ ಓದ್ಬೋುದು ಯ ಪಿ ಎಸ್ ಸಿ ಕ್ಲಿಯರ್ ಮಾಡ್ಬೋದು ಯಾಕ ಅದ್ರಲ್ಲಿ ಅದು ಚೆನ್ನಾಗಿದೆ ನಾವು ನಂಬಲ್ಲಿ ಇದ ಇರ್ಬೇಕ ಮೈಂಡ್ಸೆಟ್ ಚೆನ್ನಾಗಿದ್ರೆ ಎಲ್ಲಾನು ಯಾ ಬಿ ಎ ಮಾಡಿದ ಪಿ ಎಸ್ ಸಿ ಕ್ಲಿಯರ್ ಮಾಡಿ ಹ
ಮಾಡ್ಯಾರ ಮಾಡಿರತ್ತಲ್ಲಾ ಈಗ್ದ ಗೌರ್ಮೆಂಟ್ ಕರೆಕ್ಟ್ ಆಗಿ ಜಾಬ್ ಕರಿ ಎಲ್ಲ ಆಗ್ಯಾವಲ್ಲ
ಹ್ಮ್ ಸರ್ಕಾರ ಚೆನ್ನಾಗಿಲ್ಲ ಅತ್ತೇ ಎಲ್ಲ ಮೊದ್ಲ ನ ಆ ಕೋರ್ಸ್ ಹೌದು ನಾಲ್ಕು ವರ್ಷಾಗ ಒಂದ್ ಕಾಲ್ ಫಾರ್ಮ್ ಆದ್ರೆ ನೀನ್ ನಿನಗ ೇನ್ ಒಂದ್ ಪೋಸ್ಟ್ ಬೇಕು ನೀ ಚೆನ್ನಾಗಿ ಹೋದೆ ನನ್ಗೆ ಜಾಬ್ ಆಗ್ತದೆ
ಏ ಓದೋದ್ ಆಶೆ ಹೋಗ್ಬಿಟ್ಟೈತಿ ಇರತ್ತತ್ ಇವಾಗ ಏನ್ ಮಾಡ್ಬೇಕು ಎಲ್ಲರೂ ಕಾಂಪಿಟೇಟಿವ್ ಕಾಂಿಟೇಟಿವ್ ಅಂತ ಹೇಳಿ ಬಡದಾಡತೈತಿ ನಾ ಸುಮ್ ಯಾವ್ದ್ರರು ಬಿಸ್ನೆಸ್ ಮಾಡ್ಕೊಂಡ್ ಬದುಕ್ಬೇಕಷ್ಟೇ
ಹ್ಮ್ ಹ್ಮ್
ಈಗ ನೀವು ಯಾವ್ದೋ ಕಂಪಟೇಟಿವ್ ಹೋಗಬೇಕು ಅಂದ್ರುನು ನಾಕೈದ್ ವರ್ಷ ಟೈಮ್ ವೇಸ್ ಏಜ್ ವೇಸ್ ಮನ್ಯಾನ ಅಮೌಂಟ್ ವೇಸ್
ಹ್ಮ್
ಟೈಮೇಲ್ಲಿ ಎಷ್ಟನ್ ಡಿಪೆಂಡ್ ಆಗಿರ್ಬೇಕು ಹದಿಲ್ಲ
ಹ್ಮ
ಅದ್ಕ್ ಸುಮ್ ಹದ್ರ ಒಂದ್ ಐ್ ಲಕ್ಷ ರೂಪಾಯ ಎಲ್ಲ ಲೋನ್ ಶಾಲೆಗೆಲ್ಲ ತೊಕೊಂಡ್ ಯಾವ್ದ್ ಬಿಸ್ನೆಸ್ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಮನನು ಬರಕ್ತಾ ನಾವವು ಬರಕ್ತು ಈ ಕಡೆ
ಅದು ಬರ ಬರಿ ಆದ್ೂ ಬಿಸ್ಿನನೆಸ್ ಮಾಡಿದಾರನುೂ ರಗಡ ಹೌದು ಸ ಸರ್ಕಾರಿ ನೌಕರಿ ಮಾಡಿ ಆದ್ರ ಇದ ಕೋಟಂಗ ಬಿಸ್ನೆಸ್ ಮಾಡೇ ರಗಾರ್ಡ್ ಇ ಗಳಿಸ್ಯಾರ ಆದ್ರ ಸರ್ಕಾರಿ ನೌಕರಿ ಆದ್ ಮಾಡಿ ಬೇರೆ ಮನಿ ಕಟ್ಟ್ಯಾರ ಆದ್ರ ಬಿಸ್ನೆಸ್ ಮಾಡಿ ಕೋಟೆನ್ಡ್
ಈಗ ಹೆಂಗ ಗೊತ್ತಾ ನೀನ್ ಹ ಜಾ ಮಾಡಿದ್ರ ರೊಟ್ಟಿ ಸಿಗ್ಬಹುದು ರೊಟ್ಟಿ ಅ ಆಘಾತದ ಜಾಬ್ ಮಾಡಿದ್ರ ಅವ್ ನಿನ್ಗ ಒಂದ ರಟ್ಟಿ ಸಿಗ್ತ ತಿಿನಾಕ ಅದೇ ಬಿಸ್ನೆಸ್ ಮಾಡಿದ್ರ ಕೋಟಿ ಸಿಗ್ತದ ಕೋಟಿ ಬೇಕಾ ರೊಟ್ಟಿ ಬೇಕಾ.
ಅ ಕೋಟಿ ನೀ ಬೇಕಾದ.
ತರ ರೊಿ ಬೇಕಂತ ಬಿಡು ರ ಕೋಟಿದ್ರ ರೊಟ್ಟಿ ತಾನೇ ಬರ್ತದ ಬರೀ ರೊಕ್ಕ ಇದ್ರೆ ಎಲ್ಲಾ ತಲಾ ರೊಕ್ಕ ಬೇಕು ಎಲ್ಲಾ ಟೈಮ್್ದಾಗ ರೊಕ್ಕ ಬೇಕಾಗಲ್ಲ ಕೆಲವೊಂದ್ ಟೈಮ್ಲ್ಲಿ ರೊಕ್ಕನೇ ಬೇಕತದ.
ಹ್ಮ್
ಒಂದ್ಸಲ ನಮ್ಮ್ನ್ಯಾಗ ನಮ್ಮ ಅಣ್ಣಾಗ ಒಂದ್ ಆಕ್ಸಿಡೆಂ ಆಗಿತ್ತು ಹೋಗಿದ್ನ ಪ್ಪ ಆಸ್ಪತ್ರೆಗೆ
ಹ್ಮ್
ಒಂದೇ ನೈಟ್ ಶರತ್ ಐವತ್ತೈದು ಸಾವರಪ ಕಟೀನಿ ಎಷ್ಟು ನೈಟ್ ಒಂದ್ ಗಂಟೆೆಗೆ ಹೋಗೀಿ ಮುಂಜ ನಾ ಗಂಟೆ ನಟ್ಟಿಗೆ ಐವತ್ತೈದು ಸಾವಿರ ರೂಪಾಯಿ ಕಟ್ಟಿನಿ
ಹ್ಮ
ಎಲ್ಲಾ ಟೈಮ್ಾಗ ರೊ ಟಿನ ಬೇಕಾಗಲ್ಲ ಕೋಟಿಿನ ಬೇಕಾಗ್ತದ ಅದಕ್ಕ.
ಹೌದ ರೊಕ್ಕಕ್ ಬೆಲೆ ಬಾಳ ಅದ ನೋಡ ಇವಾಗ ಹಣಾನೂ ಬಾಯಿ ತೆರಿತದ.
ಹ್ಮ್ಅಂಗೆ ಅದ ಈಗ.
ಹೆಣನು ಬಾಯ ತೆಗಿತದ. ಮತ್ತೆ ಈಗ ನೋಡ ಈಗ ಮೆಂ ಬೀ ಎಂ ಬಿ ಬಿ ಎಸ್ ಆದ್ ಅಂದ್ರ ಈವಾಗ ಕೋಟ್ಯನ್ ಗಟ್ಲೆ ಕೊಟ್ಟು ಎ ಬಿ ಬಿ ಎಸ್ ಶೀಟ್ ಪೇಮೆಂಟ್ ಶೀಟ್ ಮಾಡಿ ಹಿಂಗ ಪಾಸ್ಔಟ್ ಆಗಿ ಹಿಂದಗಡೆ ತ ಓನ್ ಆಗಿ ದಖಾನಿ ಹಾಕಿದ ಒಂದ್ ಪೇಷೆಂಟ್ ಬರ ಒಂದ್ ನಾರ್ಮಲ್ ಅಪೆಂಡಿಕ್ಸ್ ಆಪರೇಷನ್ ಮಾಡಕಂದ್ರ ಇಪ್ಪತ್ತಲ್ಲ ಮೂವತ್ ಸಾವಿರ ರೂಪಾಯಿ. ಅವನೇ ತೊೋತಾನ ಆಪರೇಷನ್ ಮಾಡ್ಲಕ ಮತ್ತತ್ ಮೆಡಿಸಿನ್ಸ್ ಕಡ್ಯಾಕ.
ಅದೇ ಮತ್ತ ಒಂದ ಐದಾರು ವರ್ಷನ ತೆಗಿಬೇಕಲ್ಲ ಒಂದು ಅಮೌಂಟ್ ಎಲ್ಲ ಒಂದ್ ಎರಡ್ ಮೂರು ಇಲ್ಲಾ ನಾಕೈದು ವರ್ಷ ನ್ಯಾಗ ತೆಿಬೇಕಲ್ಲ ಅವನು ಅಮೌಂಟ್ಲ್ಲ
ಹ್ಮ್ ತಗದಿಂದ ತಾನೇ ಓನು ತಗಗಳ ಇದ ಅಲ್ವ ನಿಗೆ ಈ ಕೊರೋನಲ್ಲಿಿಂದ ಬರ ಪೇಶಂ ಕೊದ ಮೊದ್ಲು ಆರೋಗ್ಯ ಇಲೈಖೆೆಗೆ ಅಷ್ಟು ಕನ್ಫರ್ಮ್ ಆದ ಇವಾಗ ಎಲ್ಲಾನೂ ಪ್ರತಿಯೊಬ್ರುೂನು ಜೇನನ್ನಸಿ ಮಾಡೋದು ಡಿ ಪ್ಯಾರ ಮೆಡಿಕಲ್ ಮತ್ತ ಇಂತ ಒಟ್ಟ ನರ್ಸಿಂಗ್ ಕೋರ್ಸ್ ಒಟ್ಟ ಆರೋಗ್ಯ ಇಲಾಖೆದಾಗೆ ಬಾಳ ಕೋರ್ಸ್ ಮಾಡಕತ್ತವು
ಹ್ಮ್ ಏನ್ ವಿಚಿತ್ರ ಆಗ್ಿಬಿಟ್ಟದ ಇವಾಗ ಎಜುಕೇಶನ್ ಅನ್ನೋದು ಒಂದು ಮಾರ್ಕೆಟ್ ಇದ್ದಂಗತಿಗ ಅದೇನು ಮಾರ್ಕೆಟ್ ಒಳಗೆಳ ಾಗಡ್ಡಿ ಬದ್ೇಕಾಯಿ ಟಮಟೊ ಹೆಂಗ್ತಾರ
ಹ್ಮ್ ಸಖರಖರೆ ಅತ್ರನ ಆಟ್ಟದೆ
ಟೆಂತ್ಕ್ಂತೂ ವ್ಯಾಲ್ಯೂ ಇಲ್ಲ ಎಲ್ಲರೂ ಪ್ರತಿಯೊಬ್ರು ಸೆವೆಂಟಿ ಫೈ್ ಸೆವೆಂಟಿ ಏ ಏಟಿ ಅಬೌ್
ಹ್ಮ್
ಪಿಯ ಯುಷಿ ಅಂತ ಹೇಳಕ ಹೋಗ್ಬೇಡ ಇವರು ಮೊದ್ಲು ನಮ್ಮ ನಾವರು ಕರೆಕ್ಟ್ ಕರೆಟ್ ಆಗಿದ್ರ ನಾವು ಅವ್ರ ಕೈಯ ಆಳವ ಕರೆಕ್ಟ್ ಆಗಿರ್ತಿವಿ ನಮ್ಮನ್ನ ಹಾವ ಕರೆಕ್ಟ್ ಇಲ್ಲ
ಹ
ನಾವು ಓಟ್ ಹಾಕಿದ್ದೆ ಅಂತ್ವ್ರಗ್ ಓಟ್ ಹಾಕಿರ್ತೀವಿ ಏನ್ ಮಾಡೋಕ್ಕಾಗಲ್ಲ
ಹ್ಮ್ ಬಿರಾನಿಗೆ
ಹ್ಮ್
ಅದ್ಕಿನ್ ಹೆಂಗೆ ಸ್ವಲ್ಪ ನಾವ್ ಏನ್
ಹಾ ಅದೇ ಯಾವ್ದ್ ಕೋರ್ಸ್ ಮಾಡ್ಬೇಕು ಯಾವ್ದ್ ಓದ್ಬೇಕು ಏನು ಗೊತ್ತಾನೆ ಗೊತ್ತಾಗಲ್ಲ ಆಗ್ಯದ
ನಾವು ಸಣ್ಣ ಆಗ್ಲಿಂದ್ರೆ ಸುಮ ಒಂದ್ ಸ್ಕೂಲಿಗ್ ತಂದು ಮಾಡಿದಂದ್ರೆ ಆರಾಮ್ ಲೈಫ್ ಸೆಟ್ಲ್ ಆಯ್ತತಿ ಇವಾಗ ಇಪ್ಪತ್ತೊಂದ್ ವಯಸ್ ಆದ್ರೂ ಏನ್ ಜಾಬುನು ಇಲ್ಲ ಈ ಕಡ್ ಮನಿ ಕಡೆ ತಂದಿ ಮಗನ ಒಳ್ಳೆ ಮಗನ ಏನೊ ಒಂದ್ ತಿಂಗ್ಳದ ಇಷ್ಟ್ ಪೇಮೆಂಟ್ ಅನ್ನೋದುನು ಇಲ್ಲ ನಮ್ಗ್ ಇನ್ನಾದ್ರು
ಮನಿಗ್ ಮಗಾ ಅಂಗಾಗದಿಗ ನಮ್ ಪರಿಸ್ಥತಿ
ಹ್ಮ್
ಅದಕ್ಕ ಏನು ನಾನು ಅದೇ ನಮ್ಮ ಹೊಲ್ದಾಗ ಒಂದು ಶೆಡ್ ಹಾಕೊಂಡು ಆರಾಮ್ ಒಂದು ಮೂವತ್ ನಲ್ವತ್ ಕುರಿ ತರ್ಬೇಕತ್ ಮಾಡಿನಿ
ಹ್ಮ್ ಮಾಡದು ಚೆನ್ನಾಗಿದೆ ಅದ್ರಲ್ಲಿ
ಕುರಿ ತಂದು ಅದೇ ಯಾವ್ದೂ ಒಂದ ಹತ್ತಿಲ್ಲ ಹದ್ನೈದು ಹೆಣ್ಣೆ ತರ್ತೇನೆ ಫೀಮೇಲೂ ಒಂದ್ ಐದು ಅದು ಮೇಲ್ ತರ್ತನಿ ನೋಡ್ಬೇಕ ಅವೇ ಏನೋ ಅಡ್ಜಸ್ಟ್ಮೆಂಟ್ ಆತೈತೆ ಅಲ್ಲೇ
ಹ್ಮ್ ಮಾಡ್ ಮಾಡ್ ಚೆನ್ನಾಗಿರ್ತೆ ಅದುನು
ಹ್ಮ್ ಹನಿ ಹನಿ ಸೇರಿದ್ರೆನೆ ಹಳ್ಳ
ಹ್ಮ್ ಮತ್ತ
ಒಂದ್ ಮುಂದ್ ಎಲ್ಲಿಗ್ ಬರ್ತೈತಿ ನೋಡ್ಬಕು, ಅದೇ ಏನೋ ಮಾಡ್ಕೊಂಡ್ ಹೋಗ್ಬೇಕ್ ಆರಾಮ್ ಜೀವನ್ದಾಗ
ಹ್ಮ್
ಊಟ ಆಯ್ತಾ
ಊಟ ಆಯ್ತ್ಪಾ ನಿಮ್ದ್ ಆಯ್ತಿ ಸುಮ್ಮ್ ಹಾಕಿಂಬ ಹೊರಗಡೆ ಇವತ್ತ ಮೆಡಿಕಲ್ದಾಗ ಚಂತನ ಕುಂತನಲ್ಲ ಸೊಲ್ಪ್ ಹೊಟ್ಟೆ ಗ್ಯಾಸ್ಟಿಕ್ ಕಟ್ದಂಗ್ ಟದ
ಹಾ ಕೂತ್ ಕೆಲ್ಸ ಮಾಡೋದ್ ಎವಿ ಬೇಜಾರ ಅಲ್ಲ ಕೂತ್ ಕೆಲ್ಸ ಮಾಡದ್ ಎವಿ ಬೇಜಾರ
ಎವಿ ಬೇಜಾರ ಕರೆ ಬಜ್ ಬರ್ತೇ ಕುಂತಲ್ಲೇ ಕುಂತ್ರ
ಮತ್ತೆ ಬೊಜ್ಜು ಬರ್ತೈತಿ
ಹೊಲ್ದಲ್ಲಿ ಮಾಡಿದ ವ್ಯಕ್ತಿ ನೋಡಡ್ ಎಷ್ಟ್ ಆಕ್ಟಿವ್ ಇರ್ತಾನ ಮುಂಜಾನೆ ಕರೆಕ್ಟ್ ಐದ್ ಗಂಟೆಗ್ ಇದ್ದೋಳ್ತಾನ್ ನಅವ
ಹ ಮತ್ ಎಲ್ಲ ಕುತ್ ನೀನು ಒಂದ್ ಜಾಗದಲ್ಲಿ ಎರಡ್ ಅವರು ಮ್ಯಾಲ್ ಕುತಂದ್ರ ಪೈಲ್ಸ್ ಬರೋ ಚಾನ್ಸ್ ಜಾಸ್ತಿ ಇರ್ತೈತಿ ಅಲ್ಲಿ ಮತ್ತ ಕೈಕಾಲ ಶಕ್ತಿ ಇರಲ್ಲ ಮನುಷ್ಯ ಆಕ್ಟಿವ್ ಆಗಿರಲ್ಲ
ಹ್ಮ್
ಅದೇ ರೈತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನಿ ಟೈಮ್ ಯಾವಾಗ ಬೇಕಾದಾಗ ಎಬಸ್ಸ್
ಹೌದೌದು
ರಾತ್ರಿ ನಾ ನಾವೇ ಹೊಲ್ದಂಗ ನಮ್ಮ ಅಪ್ಪ ನಮ್ಮ ಅವವ ಎಲ್ರುೂ ಎಲ್ಲ ರಾತ್ರಿ ಒಂದ್ ಗಂಟೆ ಎರಡು ಗಂಟೆಗೆಲ್ಲ ಹೊಲಕಿ ನೀರ್ ಕಟ್ತಾರ ಕಬ್ಬಿಗೆ.
ಹ್ಮ್ ಇೇ ಯಾರು ಆಕ್ಟಿವ್ ಇರಲ್ ಸಿಟಿನ್ ಮಂದಿ
ಹ್ಮ್ ಇವ್ರದೇನು ಸುಮಾರ್ ನಳ್ಳಗ ಕೆಲ್ಸ ಬೇಕಂತ ನಳ್ಳಂದು ಲೈಫ್ ಲಾಂಗ್ ಅಲ್ಲ ಎಲ್ಲಾನೂ ಬೇಕು ಬಿಸ್ಲ ಎಲ್ಲ ಮಾಡ್ಬೇಕು ನೆಳಾಗು ಮಾಡ್ಬೇಕು
ಸ ಅದು ಬೇರೆಿ ಈ ಕಡೆ ಹೆವಿ ಬಿಸಿಲು ಬರ್ತಲ್ಲ ಹೊರಗಡೆನೆೇ ಬರಲ್ಲ ಮನೆಿಗೊಂದ್ ಎಸಿ ಕುಣಸಂಬಟ್ಟವ್ರೆ ಚೆನ್ನಾಗ ಕುೂತ್ಬಿಡ್ತಾರ.
ಎಸ ತಾತ್ಕಾಲಿಕ ಅಷ್ಟೇ ನೀನು ಎ ಸಿ ಒಳಗ ಒಂದು ಡೇ ಇದ್ದ ಅಂದ್ರ ಮತ್ತೆ ಮಾ ನೆಕ್ಸ್ಟ್ ದಿನ ಹೊರಗ್ ಬಂದೆ ಅಂದ್ರ ಒಂದ್ ನಿಮಿಷ್ವರೆಗ ನಿಂದ್ರದಾಗಲ್ಲ ನಿನ್ ಕೈಲೆ. ಸುಖದ್ಜೀವನ ಪರ್ಮನೆಂಟ್ ಅಲ್ಲಪ ಕಷ್ಟ ಪಡ್ಬೇಕು ಅದೇನೋ ಅಂತಾರಲ್ಲ ಕಷ್ಟ ಪ ಷ್ಟ ದುಡಿತು ಎಷ್ಟು ದುಡಿತು ಅಷ್ಟ ಚೆಳಾಗಿ ಆಗ್ತೈತೆ
ಹ್ಮ್ ಅರೆ
ಯಾರೋ ಸ್ವಾಮಿ ವಿವೇಕಾನಂದ ಒಂದ್ ಮಾತಾ ಹೇಳ್ತ್
ಸರಿತ ಇ ಕಲ್ ಮಾಡ್ತನಿ.